ಮ್ಸ್ಕಾರ
ಹಿದ್ದೀರಾ
ನಾನಿನೊತ್ತಾಯ್ತು ಮಲ್ಗಿದ್ದೆ
ಅಲ್ಲೆನೋಯ್ತೈತ್
ಯಾಕೆ
ಹಾಗೆ
ಹಾ
ಹಾಗೆ ತಲೆ ನೋತಾಯ್ತು.
ಯಾಕ್ ತಲೆ ನೋತೈತೆ ಏನಾರ ಯೋಚ್ನೆ ಮಾಡದ್ರೆ ತಾನೆ ತಲೆ ನೋಯ್ತದೆ.
ನಿದ್ದೆ ಮಾಡಬೇ ಕದಕ್ಕೋಸ್ಕರ.
ಅದಕ್ ತಲೆ ನೋತೈಯ್ತಾ.
ಆ ಹಾ ನಿದ್ದೆ ಮಾಡಿ ನಿದ್ದೆ ನಿದ್ದೆ ಮಾಡಿದ್ರೆ ಸರಿ ವೊಗುತ್ತೆ ಅಂದೆ ಹ ಹ
ಮತ್ತೆ
ಹೇಳಿ ಏನಾರ.
ವಿಷಯ ಒಂದೇನಾದರೂ ಹೇಳಿ.
ಹ್ಮ್ಂ
ಯಾವುದಾದರೂ ವಿಷಯ ಎಲಿ ಹೇಳುತ್ತೇನೆ.
ಯಾವದಾದ್ರೂ ವಿಷ ಅಂದ್ರೆ ನಿಮ್ಮಾ ಅಕ್ಕನ ಮಕ್ಕಳ ಬಗ್ಗೆ ಹೇಳಿ ವಿವರವಾಗಿ ಕೇಳುತ್ತೇನೆ.
ಹ್ಮ
ಅವ್ರ ತುಂಟಾಟ ತೊದಲು ಮಾತು
ನಾನು ನಮ್ಮಕ್ಕ ಅತ್ತರ ಜಗ್ಳ ಡ್ಕೊಂಡಿದ್ದೆ ಗೊತ್ತಾ ನನ್ನ ಕಣ್ಣಿನ ದೃಷ್ಟಿಯ ಅದನ್ನು ಇಟ್ಟುಕೊಳ್ಳೊಕೆ ಹೊಂದು ಬರುತ್ತದೆ ಅಲ್ವಾ. ಹಾ ಅದಕ್ಕೋಸ್ಕರ ನಾ ಕನ್ನಡ್ಕಕ್ಕೆ ಒಂದು
ಭೂತದ್ದ ದೂರದರ್ಶ್ನ ಅಂದ.
ಹ ಹಾ ಹಾ ಕನ್ನಡಕನೇ. ಕನ್ನಡಕ್ಕ ಹಿ. ಹ ಜೋಪಾನ ಮಾಡುವುದಕ್ಕೆ ಬರುತ್ತದೆ ಅಲ್ಲ. ಹಾ ಅದ. ಅದಕ್ಕೋಸ್ಕರ ನಾವು ಜಗಳ ಆಡು ಕೊಂದಿವೆ. ನಮ್ಮ ಅಕ್ಕ ಕೊಡು ಹಂಗ. ತಂತಿದ್ದು.
ಹ್ಮ್.
ಕನ್ನಡದಕ್ಕೆ ಬೇಕು. ಅ. ನಾನು ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ನ. ನನ್ನ ಮೇಲೆ ಕೋಪ ಮಾಡಿಕೊಂಡು. ಒಂದು ಆರು ತಿಂಗಳು. ಕಂಡು ಏಳು ತಿಂಗಳು ಸರಿಯಾಗಿ ಮಾತೆ ಆಡಿಸುದಿಲ್ಲ.
ಹ್ಮ.
ಹ ನಮ್ಮ ಅಕ್ಕನಮ್ಮಗಳು. ಸಾಮನ್ಯ. ಇವಳು ಹುಟ್ಟಿದಾಗ.
ಹ್ಮ್.
ನನ್ನನ್ನು ಅವಳು ಮಾತನಾಡಿಸಿದರೆ. ಬೈದು ಕಳಿಸುತ್ತಿದ್ದ. ಇರುವಂತ.
ಯಾಕ್ ಬೈತಿದ್ರು.
ನನ್ ಮಗಳು ಯಾಕ ಮಾತಾಡ್ಸ್ತಿ ನಿಮ ಕೊಟ್ಟಿಲ್ಲ ಅಂತ ಅದು ಚಿಕ್ಕ ಕನ್ನಡಕದ ಇದಗೋಸ್ಕ. ಅಂತರಂಗ ಆಗಂಗಿತ್ತು.
ಬೇಡ ನೀವು.
ಓ ಅವಾಗ. ಕೋಪ ಮಾಡ್ಕೊಂಡಿದ್ರು ನಮ್ಮ ಅಕ್ಕ ನಮ್ಮಮ್ಮ ಎಲ್ಲಾ ಬೈದ್ರಿ ಬೈದಿದ್ರು.
ಹ.
ಹ ನಾನ್ ಮಾತಾಡ್ಸಕ್ ಹೋದ್ರೆ ಯಾಕ ನನ್ ಮಾತಾಡ್ಸ್ತೀಯಾ ನನ್ ಮಗಳನ್ನ ಮಾತಾಡ್ಸ್ಬಿಡ ಹೋಗು ಅಂತ ಅಂದ್ರು. ನಾನ್ ಇಷ್ಟದ. ತ್ತೆದಿನೋ ಆಗಾ.
ಹ್ಮ್.
ಹಾ. ನಿನ್ನೇ. ಆಮೇಲೆ ಅಂ. ಮನೆ ಏನ್ ಇದೆ. ಅಮ್ಮಾ ಹೆಣ್ಣೇ ಇವ. ನೀ ಬುದ್ಧಿ ಮತ್ತ ಸ ನಮ್ ಬಾವಾ ಇಲ್ಲಾನು ಹೇಳುದ್ರು ಆಯಿತಿ ಆಮ್ಮೇಲೆ ಮಾತಾಡಿದ್ವಿ.
ಹ್ಮ್. ಏನ ಅಂತ ಮಾತಾಡಿದ್ರಿ.
ಕ್ಷಿ ಏನು ಇಲ್ಲ ಹಾಗೆ ಸುಮ್ಮ್ನೆ ಹಾಯ್ ಮಾತಾಡದ್ವಿ.
ಹ್ಮ ಆದ್ರೂ ಅಕ್ಕಾತ್. ತಂಗಿರ್ ಜಂಗ. ಎಂಥರಾ ಝನಾ ಇರ್ತದಲ್ಲಾ ಜುಟ್ಟಿಹಿಡ್ಕೊಂಡ ಕಿತ್ತಾಳ್ಬೇಕ ಇತ್ತು.
ಅದು ಚಿಕ್ಕ ವಯಸ್ಸಲ್ಲೆಲ್ಲಾ ಕಿತ್ತಾಡಿದೀರಿ. ಅಂಮ್ಯೂಗ್. ನಿಮಗೆ ನಮ್ಮ್ ಅಕ್ಕನ ಬಗ್ಗೆ ದೊಡ್ಡಕ್ಕ ಬಗ್ಗೆ ಗೊತ್ತಿಲ್ಲಾ ನನ್ನ ಬಾವಿ ಮುಚ್ಚಿಕೊಂಡು ಬಿಡ್ತಿದ್ರು ಗೊತ್ತಾ ಅಳ್ತಿದ್ರೆ ಬಿಕ್ಕಳ್ಸ್ಕೊಂಡ್ ಬಿಕ್ಕಳ್ಸ್ಕೊಂಡ್ ಅಳ್ತಿದ್ದೆ ಆ ಟೈಮಲ್ಲಿ ಆ. ತ್ತಮಯದಲ್ಲಿ. ಜೋರಾಗಿ ಬಾಯಿ ಇಟ್ಕೊಬಿಡ್ತಿದ್ರು. ತಂಗ ಇನ್ನೂ ಉಸರುಗ್ತಾ ಇತ್. ಮೇನೆಗೆ. ಅಯ್ಯೋ ಆ ತ್ತರಾ ಮಾಡುತ್ತಿದ್ರು. ಈಗ ಕೂಡಾ ನಮ್ಮ್ ಅಕ್ಕಾನ ಮಗಳಿಗ ಇನ್ನ ಜೋ ಹಳ್ತಿದ್ರೆ ಊಟಾ ಮಾಡಿಲ್ಲಾ ಅಂದ್ರೆ. ನಮ್ಮ ಅಕ್ಕಾ. ಅವಳಿಗೆ. ತಲೈ ಮೇಲೆ ನೀರು ಸುರಿತ್. ತ್ತಡೆ ಗೊತ್ತಾ ನಿಮಗೆ.
ತ್ಹಲೆ ಮೇಲ್ ನೀರಾ.
ಎಣ್ಣೀರು.
ಹ್ಮ್.
ಮುಚ್ಚು ಬಾಯಿ ಮುಚ್ಚುಬಾಯಿ ಎಂತ ಹೋಗಿ ಸುರಿತಾರೆ ಹವಳು ಆ ಬೈ ಕೆಕರ ತಿದ್ದುತ್ತಾಳೆ. ಅ. ಹೀಗ ನಾ ಇನ್ನೊಬ್ಬಳ ಇದಿದ್ದಾಳೆ ಚಿಕ್ಕ ಮಗು ಅವಳು ತುಂಟಾಟ ಹ ಹ ಹ ಹ ಹ ಹ ನಮ್ಮಮ್ಮಗೆ. ಅವಳಿಗೆ ಅ್ಜ ಛಿ ಮ ಮೊಮ್ಮಗಳಿಗೆ ಸರೋಗಿದೆ ಜೋಡಿ. ಹ ನಾವೇನಾದರೂ ಹೋಗಿ ಏನನ್ನ ಸ್ನಾನ ಮಾಡಿಸಿದರೆ. ಇಲ್ಲ ಅಂದರೆ ಸುಸ್ಸು ಮಾಡಿಕೊಂಡಾಗ ಚಡ್ಡಿ ಇಡಕ್ ಹೋದ್ರೆ ಹೂ ಹೂ ಹೂ ಅಂತ ಹೋಗ್ಬಿಡ್. ತಳೆ ಹತ್ಕೊಂಡು ನಾವ್ ಇಡ್ಬಾರ್ದಂತೆ ಅವಳಿಗೆ.
ಹ್ಮ್
ಅವ್ರ್ ಅಜ್ಜಿನೆ ಇಡ್ಬೇಕು ಆ ಮುಟ್ಟಿಯ ಅಲ್ಲಡ್ಸ್. ಮುಗಸ್ಕೊಂಡು ಹೋಗ್ತಾಳ
ಹಂಗೇನೆ ಯಾರ್ ಯಾರಾದ್ರು ಒಬ್ಬರಿಗೆ ಹಚ್ಕೊ ಬುಟ್ರೆ ಎಲ್ಲದುಕ್.
ಹೌದು ಬಟ್ ಆದ್ರೆ ಎಲ್ಲಾ ಸಮಯದಲ್ಲೂ. ಸರಿ ಇರಲ್ಲ
ನಿಮ್ಮನ್ನ ಚಿ ಚಿ ಚಿ ಕೀ ಚಿಕ್ಕೀ ಅಂತ ಕರೆಯೋದಿಲ್ ವಾ
ಚಿಕ್ಕಿ ಚಿಕ್ಕಿ ಅನ್ನೋದುಕ್ಕೆ ಅವಳಿಗೆ ಇನ್ನೂ ಮಾತು ಸರಿಯಾಗಿ ಬರ್ತಿಲ್ಲ.
ಹಾ ನಿಮ್ಮ ದೊಡ್ಡ ಇನ್ನು ನಿಮ್ ದೊಡ್ಡಕ್ಕನ್ ಮಗಳು ದೊಡ್ಡವಳು
ದೊಡ್ಡವಳು ಅವ್ಳು ಕರೀತಾಳೆ ಬಾಯ್ ತುಂಬಾ ಎಲ್ಲರ್ ನು ಚಿಕ್ಕಿ ಚಿಕ್ಕಿ ಅಂತ ಕರಿಯಲ್ಲ ಅವಳು ನಮ್ಮ ಮನೇಲಿ ಜಾಸ್ತಿ ಜನ ಇದ್ದಿರಲ್ವಾ ಅದೇ ಕಸ್ ನವ್ಯ ಚಿಕ್ಕಿ ಅಪ್ಪು ಚಿಕ್ಕಿಚೋನು ಚಿಕ್ಕಿ ಚೊನ್ ಚಿಕ್ಕಿ ಚೊನ್ ಚಿಕ್ಕಿ. ಚೊನ್ ಚಿಕ್ಕಿ ಅಂ
ಸೋಂಪಪುಡಿ ಅನ್ನಕ್ಕೆ
ಹಾ ಸೋನ್ಪಾ ಪುಡಿ ಅಂತ ನನ್ ಮನೇಲಿ. ನಮ್ ನಮ್ ಕುಟುಂಬದಲ್ ಅಂತರೆ.
ಹ್ಮ
ನಾವ್ಣ ನೋಡ್ಬೇಕು ಫೋನು ಮಾಡಿದ್ದೆ
ತಗೋತೀರಾ ಹೊಸದು.
ನಮ್ಮ ಹ್ಮ ಹಣ ಬರಬೇಕಲ್ಲಾ ಹಾಗ.
ಏನೋ ಮೊನ್ನೆ ಸಂಶೋಧನೆ ಮಾಡ್ತಿದ್. ಅದ್ರಂತೆ ಯಾವ್ದ್ ಚೆನ್ನಾಗಿರುತ್ತೆ ಏನು ಅಂತ
ಹಾ ಅದೇ ನಾನು ನೋಡಿ ನಾನು ಹಣ ಕೂಡಿಟ್ಟ ಮೇಲೆ.
ಯಾವತ್ ತಗತ್ತಿದೀರಾ.
ಹಾ
ಯಾವ ತಗಂತಿದ್ದೀರಾ ಸೆವೆಂಟೀನ್ ಪ್ರೋ
ಇಲ್ಲ ಐಫೋನ್ ತಗೊಳಲ್ಲ. ಹಾ ಗೆಳೆಯರು ಎಲ್ಲನು ಒಂದೇ ಸರಿ ತಗೊಳ್ಳೋದು ಐಫೋನ್ ತಗೋ ಅಂತ್. ತಂದರು ಸರಿ ಅಷ್ಟೊಂದು. ಇತ್ತು ಹಣ ಖರ್ಚು ಮಾಡಿ ತಕೊಳೋದ್ ಕ್ಕೆ ಅಷ್ಟೊಂದಿಲ್ಲ
ಇಲ್ಲ ಏನಿಕ್ ಕ್ಕೆ ಇದು ಅದೇ. ಚಿಕ್ಕ ಇದ್ ನಾವು ಕಮ್ಮಿ ಇದು ಅಮೌಂಟ್.
ಆದರೆ ಏನಿಲ್ಲ ಕಮ್ಮಿನೇ ತಗೊಂಡ್. ಅದರಲ್ಲೂ ನನಗೆ ಸ್ಟೋರೇಸಸ್. ತರ್ಬೇಕು ಜಾಸ್ತಿ ದಿನ ಬಳಕೆ ಬರ್ಬೇಕು ಮತ್. ಮತ್ತೆ ಚಿತ್ರಗಳು ಛಾಯಾಗ್ರಹಗಳೇ ಚೆನ್ನಾಗಿರಬೇಕು.
ನೀವು ಇನ್ನೂರ ಐವತ್ತಾರ್.
ಆರು ಜಿಬಿದು ಹಾ ಅದ್. ಇದು ನೋಡಕೊಂಡು ಎಲ್ಲ ಅದರ ಬಗ್ಗೆ ತಿಳಿದುಕೊಂಡು. ತಗೋಳುತ್ತೇನೆ. ಹ್ಮ್ ಈ ಫೋನ್ ಈ ದೂರವಾಣಿ ಬಳಸುವುದಕ್ಕೆ ನಿಜ ನನಗೆ ಎಷ್ಟು ಸಾಕಾಗಿದೆ ಅಂದರೆ ಒನ್ಒನ್ ಸಲಿ. ನನ್ನ ತಾಳ್ಮೆಗು ಮೀರಿ. ಇ ಪ್ರಪ್ರ ಏನು ನನ್ನನ್ನು ವಿಚಾರಿಸುತ್ತದೆ. ಆ ರೀತಿ ಮಾಡುತ್ ನಿಧಾನವಾಗಿ ಅನಸ್ತತಿ. ಹಂಗೆ ಸರಿ ಅದಕ್ಕೆ.
ಯಾಕ್ ನೀವ್ ಆತರ ಯೋಚನೆ ಮಾಡ್ತೀರಾ?
ನಿಧಾನವಾಗಿ ಉಪಯೋಗ ಆಗುತ್ತದೆ ಅದು ದೂರವಾಣಿ ನಾನು ಯೋಚನೆ ಮಾಡುವುದಿಲ್ಲ. ನಾ ಫೋನ್ ಹಾಗೆ ಆ ದೂರವಾಣಿ ಹಾಗೆ ಇರೋದು. ನನ್ನ ಹಳೆ ಫೋನು ಇತ್ತು ಅದು ಹಾಗೆ ಇನ್ನ ಒಂದು ಫೋನು ಇತ್ತು ನನ್ನ ದೂರವಾಣಿ ಇತ್ತು.
ಹ್ಮ್
ಅದು ಯಾವ ತರ ಇತ್ತು ಅಂದರೆ ನನ್ನ ದೂರವಾಣಿ ಮೇಲೆಯ ಭಾಗದಲ್ಲಿ ಅಲ್ಲಿ ಬಳಸೋದಕ್ಕೆ ಹಾಗು ತ್ತಿರ್ಲಿಲ್ಲ.
ಹ್ಮ್
ಆ ರೊಟೆಷ್ ಒಂದು ತಿರುಗಿಸುವುದಕ್ಕೆ ಒಂದು ಬರುತ್ತದೆ ಅಲ್ವಾ. ಹ ಅದನ್ನು ಅದನ್ನು ಒತ್ತಿಕೊಂಡು ಅದರಲ್ಲಿ ನಾವು ರ್ತಿದ್ದೆ.
ಹ್ಮ್ ಹಲೋ ನಾನು ನಮ್ಮಣ್ಣನ ಹುಟ್ಟು ಹಬ್ಬ ಇದೆ.
ನಿಮ್ಮ ಗೆಳೆತಿಗೆ ಸ್ವಲ್ಪ ದೂರ ಹೋಗಕ್ಕೇಳಿ.
ಹಾ ಹೋದ್ಲು. ನಮ್ಮ ಅಣ್ಣಂದು ಹುಟ್ಟು ಹಬ್ಬ ಇದೆ.
ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ ಅವಳ ಧ್ವನಿ ಕೇಳಿಸುತ್ತಿದೆ. ಹಾ ಕೇಳುಸ್ತುತಿದೆ.
ನಮ್ಮ ಅಣ್ಣನ ಹುಟ್ಟು ಹಬ್ಬ ಇದೆ.
ಹಾ
ಅದಕ್ಕೆ ಏನ್ ಉಡುಗೊರೆ ತಗೋಬೇಕು ಅಂತ ಹೇಳ್ತೀರಾ ಒಂಚೂರು ನನ್ಗೇನ್ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ.
ಯಾವಾಗ ಇರೋದು ನಿಮ್ಮ ಅಣ್ಣನ
ಮುಂದಿನ ತಿಂಗಳು.
ಅವರಿಗೆ ಕೈನ ಬ ಇದು ತುಗೊ ಇದಿಯೇ?
ಗಡಿಯಾರನ?
ಗಡಿಯಾರ ಕೈಯಿನ ಗಡಿಯಾರಲ್ಲ. ಬ್ರಾಸ್ಲೆಟ್ ಅಂತಾರಲ್ವಾ.
ಹಾ ಅದು ಇದೆ ಅವ್ರತ್ರ.
ಹಾ ಯಾವ್ತರ ಇದೆ?
ಕಡ್ಗ ತರಾ.
ಕಡಗದ ಬದಲು ಇನ್ನೊಂದು ಬರುತ್ತದೆ ಅಲ್ಲ ಕಪ್ಪು ಬಣ್ಣದಲ್ಲಿ.
ಕಪ್ಪು ಬಣ್ಣದಲ್ಲಿ ಯಾವುದು?
ನಮ್ಮ ಗೆಳೆಯನ್ನು ಅವರು ಹಾಕ್ಕಿಕೊಂಡಿದ್ದರು.
ಯಾವ್ ತರ ಅಂತ ಒಂದು ಚೂರು ಕಳಸ್ತೀರಾ.
ಕಳಿಸ್ತೀವಿ ನಿಮ್ಗೆ. ಹಾ ಅದು ಇಲ್ಲ ಅಂದ್ರ ಚ ಇದು ಕತ್ತಿಗೆ ಕತ್ತಿನಸರ
ಹಾ ಕತ್ತಿಗೂನು ಸಹ ಇದೀಯಾ?
ಆ
ಕತ್ತಗೂ ಇದಿಯಾ?
ಅದು ಆ ನೈನು ಬೆಳ್ಳಿ ಚೖನ್ ಬೆಳ್ಳಿ ಸರಾನೆ.
ಹ್ಮ್
ಹೀಗೆ ನಾವು ಈಗ ಹೆಣ್ಣು ಮಕ್ಕಳು ಹಾಕೋತೀರಲ್ವಾ. ಅದೇ ರೀತ್ ತಿ ಅದು ಇದೆ ಚೆನ್ನಾಗಿದೆ ಅದುನು. ಹ್ಮ ನೋಡಿ.
ಕಳ್ಸಿರಿ ನೋಡ್ತೀನಿ.
ಸರಿ ಸರಿ.
ದ
ನಾನು ನನ್ನ ಗೆ ಗೆ ಹಿಂಗೆ ಅ ಹುಟ್ಟು ಹಬ್ಬ ಇತ್ತು. ಆಗ ಕೇಳಿದಾ ಅವನು ಕಿಟ್ ತರ ಕೊಡ್ಸಿ ಅಂತ ಕೇಳಿದ್ದ.
ಹ್ಮ್
ನನಗೆ ಅದರ ಆ ರೂಪಿಕೊಟ್ಟಿಲ್ಲ ನಾನು ಯಾವತ್ತುನು.
ಹ್ಮ್.
ಹಂಗೆ ಕೇಳಿದ್ದೆ
ಹ್ಮ
ಹ್ಮ ಅದು ಅವರ. ೆ ಹಾಗಲ್ಲ. ಅವರು. ಬೇರೆ ತಗೋಬೇಕು ತಗಳಕ್ಕೆ ನನಗೆ ಸಮಯ ಸೇರಿ ಸಿಗುತ್ತಿಲ್ಲ ಹೋಗಿ. ಬೇರೆ ತಗೊಳಕ್ಕೆ.
ಹಾ.
ಹಾ ಅದಕ್ಕೆ ನಾನು ನೀವೇ ಬನ್ನಿ ನಿಮಗೆ ನೋಡಿಕೊಂಡು ಇದುಗೆ ಕೊಡಸ್ತೀನಿ ಅಂದ್ರೆ. ಬೇಡ ಈಗ ನೆಕ್ಸ್ಟ್ ಅ ಬೇ ಬೆ ಮುಂದಿನ ವರ್ಷ ಕೊಡ್ಸಿರಂತೆ ಬಿಡಿ.
ಅದು ನೆನಪಿಗೊ ಅಂತ ಹಾಗೆ ಇಟ್ಕೊಂಡ್ರ.
ಹ ನೆನಪಿನಂದ ಅದೇ ಬೇರೆ ಅದು. ಕೊಟ್ಟು ಬೇರೆ ತಗೋಬೇಕು ಬಟ್ ಆದರೆ ಅವರ್.
ಆಯ್ತು ಇನ್ನೊಂದು ಮಾಡಿ ನೋಡಿ.
ಹಾ.
ಇನ್ನೊಂದ್ ಕರೆ ಮಾಡ್ರಿ.
ಒಂದ್ನಿಮಿಷ ಜಾಸ್ತಿ